ಹಲೋ
ಹಲೋ
ಕಡಣರಾಮ
ರಲ್ಲ ಹ್ಮ್ ನಾವೆಲ್ಲ ಇದು ಎಲ್ಲಾ ಊರು ಅಲ್ಲಿನೂ ಇಲ್ಲ ಅನ್ ಊರಾಗಿಲ್ಲ ಎಲ್ಲಾ ಬೇರೆ ಕಡೆ ಹೋಗ್ಬಿಟ್ಟಾರ ಅನ್ಕೊಂಡಿದ್ದಾನೆ ಇಷ್ಟ ದಿನ ಹ್ಮ್ ಯಾಕ ಒಂಥರ ಮಾತಾಡ್ತಿರಕ್ಕ ಹ್ಮ
ಒಂರ ಯಾವ್ತರ ಮಾತಾಡತ
ಹ್ಮ್ ಯಾಕ ಒಂಂತರ ವಾಯ್ಸ್ ಯಾಕೋ ಚೇಂಜ್ ಆಯ್ತ
ಏ ಸ್ವಲ್ಪ ಕೋಲ್ಡ್ ಆಗೈತಿ ಕೆಮ್ಮು ಗಂಟಲು ನೋವು
ಯ ಗೊತ್ತಿಲ್ಲ ಗರು ನನ್ಗ ಹಾ ನಾಷ್ಟಕ್ಕ
ನಾ ಆಸ್ತಾ ಮಾಡಿದ್ದೇಣ ಏನೂ ತಿನ್ನ್ನಲಿಲ್ಲ ನಿಮದು
ಹ್ಮ ಚಪಾತಿ ಮಾಡಿ ಪುಡೋ ತಿಂದೆ ನಂದ್ರ ಕರೆನ್ಸಿಲ್ಲ ಎರಡ್ ವಾರ ಆಯ್ತು ನ ಹತ್ತನತ್ ಎರ ಗಂಟೆಗೆ ಕರೆನ್ಸಿ ಇಲ್ಲ ಇಲ್ಲ ಅಂದಬಿಟ್ಟು ಅದ್ ಯಾರ ಫೋನ್ ಮಾಡೋದು ನೀ ಮಾಡಣ ಅತ್ಕೊಂಡ್ ಹೇಳ್ತಿನನಿ ಹ ಹಾಗಂ ವಿದ್ಯಾಪಾನನ ಮಾಡೋಣ ಅಂದ್ರೆ ಮಾಡಸ್ಬಿಡ್ತಿನನಿ ಹಂಗೆ ಪ್ಪದ ಜ ಆಟ ಆಡ್ಕತಿನಾ ಮಾಡ್ಸ್ ಬಿಡ್ತ ಇವ ಪಟ್ಟಂದ ಬಂದ ಮೇಲೆ ಗ್ಯಾಪ್ಕ ಬಂತತ್ ಇವಾಗ ಪಫಸ್ಟ್ ಪನ್ ಕೊಡ ಅ್ರ ಅದಕ ಇಸ್ ಧನ್ಯವಾದ
ಹ್ಮ
ಹ್ಮ ಹಓ
ಕೋಟ್ಲಿನ ಹಾಕ್ಯರಂತ ಸರಿತವ್ರು
ಹಾ ಒಟ್ಲಾಕಿ ಹೊರಕ್ಕೆ
ಏನ್ ಹೊಟ್ಲಾ
ಅ ಟಿಫನ್ ಐಟಮ್ ಅನ್ನ ಸಾಂಬ ಬೆಳಿಗ್ಗೆ ಟಿಫನ್ ಅಂದ ಅಲ್ಲಿ ಸರ್ಕಲ್ ಬಲತ್ ಇಂಪ್ರೈಲೋಗೋಗತ ಎಲ್ಲ ಹಯ್ ಪರಲ್ಲಕ
ಹ್ಮ್
ಪರ ನಾಲ್ಕದು ಸಾವರ ಆದೆ ನಾಕ ಸಾವಿರ ಆಗದೇ ನಾಕಕ್ ಸಾವಿರ ಮಿನಿಮ್ ಅನ್ಸದ ನಮ್ಗಂತ ಅ್ರ ಮೇಲೆ ಎಷ್ಟಂದ್ ನಮ್ಗೆ ಹೇಳಲ್ಲವ
ಸರಂದ್ರ್ರ್ದೆಲ್ಲಾ ಖರ್ಚು ತೆಗಿಬೇಕಲ್ಲ
ಷ್ಟ ಅವ್ರು ಹೇಳಲ್ಲ ಅಕ್ಕ ಒಂದ್ ವರ್ ಸಾವಿರ ಎರಡ್ ಸಾವಿರ ಒಳಗನೆ ಐಟಮ್ ಹಾಕೋದು ಹ್ಮ ಎರಡ್ ಸಾವಿರ ಹೋಗ್ಬಿ ಎರಡ್ ಸಾವಿರದ ಎರಡ್ ಸಾವಿರ ಉಳಿಲ್ ಬಿಡ್ರಿ ಇವ ಹ್ಮ್ ಅಷ್ಟೇ ಮೂರ್
ಅಷ್ಟ ದಿನ ಸಾವಿ ರೂಪಾಯ ಬರ್ತಿತ್ತು ಪೇಮೆಂಟ್
ಹ್ಮ್ ಮೂರ್ ಮಂದಿ ಆ ಈ ಈ ಅಣ್ಣಂದು ಇವ್ನು ಸ್ಕ್ರಾಪ್ ಅವ್ರಿಬ್ರಲ್ಲಿ ಕೆಲ್ಸ ಮಾಡದು ಇವನತ್ ಐಟಮ್ ತಗೊಂಡ ಇಕ್ಕೋದು ಮತ್ತೆ ಗಾಡಿ ತಳ್ಕೊಂದ್ ಬಿಡೋದ ಅಷ್ಟೇ ಇನ್ ಕೆಲ್ಸ
ಹ್ಮ್
ಆ ತಾಯಿ ಮಗಳ್ದಲ್ಲಿ ಕೆಲಸ ಹ್ಮ್ ಏನ್ ಮಾಡ್ಬೇಕಕ್ ಟಿಪ್ಪನು
ಅವಲಕೆ ಮಾಡಿದ್ದೇಣ
ಹ್ಮ್ ಹ್ಮ್ ಹೋದ್ರಾ ಮೇಡಮ್ ಅವ್ರ ಯಕಂತ ರಜಾಕ್ ಬಂದಿರೋದು
ಅವನ್ಗೆ ಇವತ್ತು ರಜೆ ಐತೆ ನಾಳೆ ನೂರು ರಜೆ ಐತೆ ಅದಕ್ಕೆ ಇಲ್ಲಿದೆ ಗುಲ್ಬರ್ಗ ಹೊಂಟಿದ್ರು ಅವ್ರ ಫ್ರೆಂಡ್ಸು ಅವ್ರ ಜೊತೆ ಬಂದವನ ಗಾರಲ್ಲಿ ಯಾರು ಪದ್ಯ ನಡ್ತಾ ಇರೋದು
ಅಅವ್ನು ಅಳ್ಸೋದೇ ಕೆಲ್ಸಪ್ಪ ನಾವ್ ಒಬ್ಬ್ರೇ ಕರೆಕ್ಟ್ ಆಗಿರೋದು ಅಳ್ಸಲ್ಲ ಏನ ತಮಾಷೆ ಮಾಡ ಳಸ ನೀವತ್ ಯಾರ ಅವ್ರಪ್ಪ ಅವನ್ ಮನ್ಯಾಗ
ಹಾ
ಅವೌದ ಯಾರು ಇಲ್ಲ ಅಳ್ಸೋದೇ ಕೆಲ್ಸ ಅಂತವರ ಸರಿ ಅಕೌನ್ಗನ ಹೂ ನಾವು ಎಷ್ಟು ಇದ್ರಾಗ ನೋಡ್ಕೊಂಡ್ ನಮ್ಮೊನ್ನೆ ಹೋಗಲ್ಲಿ ಬರ್ಲಿ ಅಂತಾನ ಹ ಜಾಸ್ತಿ ಮದೆ ಮಗನ ಅನ್ ಬಿಡ್ತಾನ
ಹ್ಮ
ಏನ್ ಕೈಗ್ ಸಿಗುತ್ತ ಅವ ಹೊಡಿತನ ನಾವ ಮಗು ಒಂದ ನಾವು ಸುಮ್ಮನೆ ಇರೋದು ಅವ್ನಗ ಅಂತರಸ ಎಳ್ಸರು ಬೈತರ ಹೊಡಿತಾರ ನೋಡ ಅಂತರ ಸರಿ ಅವ್ನ್ ಹ ಎಷ್ಟಲ್ ಬೈತೀನಿ ಕೇಳ್ರೆ ವಿದ್ಯನ ಪೋನ್ ಹಚ್ಚ ಬೇಕಾದ್ರೆ ಅವಾವತ್ತನ್ನ ಅವ್ರ ಅಪ್ಪನೇ ಬೈತೀನಿ ಮುಳೆ ಏನ್ ಕಳ್ಸೋ ಅಂತ ಬೈತನಿ ಏನೋಡ್ರಿ ವ ಉತ್ಸವನ
ನೀವ ಏನ್ ಮಾಡಿದ್ರಿ ಟಿಫನ್ ಹನಸಹಾರ
ಆಯ್ ಚಪಾತಿ ಅನ್ನಲ್ಲಕ್ಕ ಚಪಾತಿ ಮಾಡೇತೆ ರೈಸ್ ಮಾಡೈತೆ ಮತ್ತ ಮಧ್ಯಾಹ್ನಕ್ಕೆ ಏನು ಅದ್ ಸಾಂಬಾರು ಮಾಡ ಇಲ್ಲ ವಿದ್ಯ ಸಾಂಬಾರು ಮಾಡ್ತ
ಹ್ಮ್ ಹ್ಮ್
ಹ್ಮ್ ಹೇಳ್ಬೇಕಕ್ಕ
ಹೇಳೇ
ಹ ಅವ್ರಪ್ಪಗ ಹೇಳ್ರ ಅಲ್ಲಾ ಅವ್ರಪ್ಪಾಗ ಒಂದ್ ಫೋನ್ ಮಾಡಿಲ್ ನೋಡ್ ಹಂಗೆ ಸ ಇ ಅ ಬಂದ ಅವ್ರಪ್ಪಗ ಗೊತ್ತಿಲ್ಲ ಬಂದಿದ್ದು
ಅಂದ್ರೆ ಅವನ್ ಅಪ್ಪಗೆ ಬರ್ತೀನ ಅಂತ ಹೇಳೇನೆ
ನ ಹ ಅದು ಹ ಹಂಗಲ್ಲಕ್ಕ ನೈಟ್ ನೈಟ್ ನೈಟ್ ಬಿಡ್ತ ಅಂತ ಕೇಳಿರದಪ್ಪಾಗ ಇವನು ಬೆಳಿಗ್ಗೆ ಬಿಟ್ಟು ನೈಟ್ ಬಂದ ಹಾ ಆಮೇಲೆ
ಅವರು ಈಗ ನನಗ್ ಫೋನ್ ಹಚಬಿಟ್ಟು ಶ್ರವಂತ್ ಬಂದಾನಲ್ಲ ಅ ಅರು ರತ್ರಿ ಬಿಡ್ತೀನ್ ಫೋನ್ನೆಗ ನೋಡ್ರ ಬೆಳಗ್ಗೆ ಇ ಅದ ಅಂತಲ್ಲ ರಾತ್ರಿಂದ್ರರುಲ್ಲ ನಿ ಮಧ್ಯಾಹ್ನನೆ ಕಾಲೇಜ್ ಎಕ್ಸಾಮ್ಸ ಮುಗಸ್ಕೊಂಡ್ ಮ್ಯಾಹ್ನನೆ ಹೋಗ್ಯಾರ ಅವರು ಮಧ್ಯೆರಾತ್ರಿ ಹೋಗಿರ್ತಾನ ಸೂರಗ್ ಮೇಲೆ ಕೂತಿದ್ ಅಂದಿದ್ದವ
ಹಾ ಅದು ಬಸ್ ಇತ್ತಂತೆ ಅದು ಹತ್ ಬಿಟ್ಟವ್ನೆ
ಹಾ ಅದಕ್ ಅನ್ಕಂದ್ರ
ನಾ ನಮ್ಗೆ ಗೊತ್ತಿಲ್ಲ ಇವನ್ ಬಂದಿದ್ದ ಎಷ್ಟು ಮಾತ್ರ ಒಂದ ಫೋನ್ ಹಚ್ಚಿಬಾರ್ದೈಐತಿ ಎಷ್ಟ ಎಷ್ಟು ಫೋನ್ಗಳ್ ಐತಿ ಇಲ್ಲಿ ಎಕ್ಕಡ ಪುತ್ರ ಉನ್ನ್ ವಿದ್ಯ ಐತೆ ಬಸ್ಸು ಉನ್ ಇಕ್ಕಡೆ ಶ್ರೀಕಾಂತ್ ಅವ್ನೆ ಇಲ್ಲಿ ಅವ್ರು ಅಜಿತ್ ನವ್ನ ಅವಫೋನ್ ಹತ್ತಿರ ಅವ್ ಗಾಡಿ ತರ್ತಲ್ಲ
ಯಾರ್ ತಗ ಯಾರ್ ತರ್ಕೊಂಬಂದಾರ ಅಂತ ಇವ್ನಿಗ್
ಅದೇ ಶಿಲ್ಪರ್ ಮಕ್ಳು ಇಬ್ಬರು ಕರ್ಕೊ ಬಂದಂತ ಅಣನ್ನೊಂದ್ವರೆಗ ಅವ್ರಿಗ್ ಹಚ್ಚಿ ನೀನ್ ನಮ್ಗ ಹಚ್ಚಿದ್ರೆ ನಾವ್ ನಿಲ ಅವ್ರ ಅಪ್ಪಗೆ ಹೇಳ್ಬಿತರನ್ಬಿಟ್ಟು
ಹ್ಮ್ ಮತ್ ಅವ್ರೇನ್ ಬಿಟ್ಟಾರಂತ ಅವ್ರೂ ಹೇಳವ್ರಲ್ಲ ಅವರು ಹೇಳವ್ರ ಅಲ್ಲಂದ ಅವ್ರೇ ಬಿಟ್ಟವ್ರ
ಅವ್ರಲ್ಲಿ ಅವ್ರರು ನನಗ್ ಹೇಳಿದ್ ನಾನೊಗಿ ಡೈರೆಕ್ಟ್ಗ ಬಾಗ್ಲ ಜಳಕ ಮಾಡಕ್ ಹೋಗಿದ್ರು ಬಾ ಬಾಡಸ್ದ ತಗದ್ರು ಯಾಕ್ರಿ ಅಂದ್ರು ಎಲ್ಡ ಒ ಶವಂತ್ ಬಂದವಂತ ಹೇಳ್ರಿ ಕರೀರಿ ಅಂದೆ ಇಲ್ಲ ಬೇಕಾ ನೀವು ನೋಡ್ಕೋರಿ ಮನೆೆಯಲ್ಲ ಅಂದ್ರು ಆಮೇಲೆ ಮತ್ತ ಅವ್ರು ಎಜಮನ್ರ ಏ ಎಲ್ಲಿರರಿ ಬಂದವ್ರ ಅಂತ ಹೇಳಿ ಎ ಅಯ್ ಮಂಜು ಲಿಂಗಪ್ಪ ಮನೆ ಮನೆಗ್ ನೋಡೋ ಅಂದ
ಹ್ಮ
ಅವಾಗ ಅವ್ರಪ್ಪ ಅಲ್ಲೇ ಮುಂದೆ ಬಂದ್ಬಿಟ್ರು ಇಲ್ರಿ ಎಲ್ರಿ ಅಂದ್ರ ನೋಡಿ ಅವ್ರ ಮನೆ ಮನೆಗ ಅವ್ರಂದ ಮೇಲೆ ಗೊತ್ತಿದ್ದ ಅವ್ರಗನು
ಹ್ಮ್
ಅವ್ರಿಗೂ ಗೊತ್ತಿಲ್ಲ ಈಗ ನಾನ್ ಅಂದೆ ಹಿಂಗ ಅಂತಲ್ಲ ಅಂದ್ರು ಹಂಗೂರ ಮಧ್ಯಾಹ್ನನೆ ಹೋಗೇನ ನ ನಮ್ಮತ್ ರಾತ್ರಿ ಬರ್ತಾನಲ್ಲ
ಹ ಕೀ ಕೊಟ್ಟೋದ್ರರು ನಾನ್ ಜೋಬನಾಗ ಇಟ್ಕ ಆಟ ಆಡ್ಸ್ತೇ ಸ್ವಲ್ಪತ್ತು
ಹಾ ಕೀರೆ ಎದಕ್ ಬಕ್ ಬಿರ ಸಂಜೆ ಹೋಗೋ ಅದ ಅಲ್ಲಿ ತಿಳಸ್ಕು ಮಾಡ ಅ ತಿಳಿಸಸ್ಕೊಂಡು
ಹ್ ಇನ್ನೇನ್ ತೋಕೊಂಡದೇನ್ ಬೇಡ
ತೊಳೋಕೋಕಏನ್ ಮನಾರ್ ಅಕಡ ಕುಮಾರ ಅಂಕಲ್ ಮನೆತ್ ಇಕಡೆ ಮಾಮಿ ಮನೈತ್ ಅಡೆ ಗೀತಾಟಿ ಮನೆತ್ ಯಾಕ ತಲಿ ಕೆೇಳಿಸಸೋತನಾ
ಅವ್ ನಮ್ಮ ಮನೆಗ್ ಬಂದಿಲ್ಲ ನಮ್ಮ ಮನೆಗ್ ಬಂದತ್ತ ನ್ ಜ
ಅಲ್ಲ ನ ಹ ಹೇಳಕತಿನನಿ ಮೂರ್ ಮನಿ ಅವತ್ಕಾರೆ ಮೂರ್ ಮನ ಎಲ್ಲರ ಅನ್ ತಳ್ಕೊಂಡೋಗತ ನವಕ್ಕಿ ಕೊಟ್ಟಿಲ್ಲ ಅಂದ್ರರು ಬಿ
ಹ ಆಮೇಲೆ ಶ್ರೀಕಾಂತ್ ಪೋನ ಹಚದ ಕೀತೆಗೋ ನಾ ಬರ್ತಿನ ಬೇಗ ತೆಗಬಿಡು ಅಂತ ಆ ಏನ್ ತಲೆ ಓಡಿಸ್ತಾನಾ ಕೂತಿದತ್ರೇನೆ
ಹ್ಮ್
ಬಾರೊ ಟಿಪ್ ಮಾಡ ಅಂದ್ರೆ ಯವ ಸಾನಕ್ಕೆ ಹೋದ ಮತ್ತೆ ತ್ತನೀರ್ ಮಾಡ್ತಾನ ಬಿಸ ನೀರ್ ಮಾಡ್ತಾನೆ ಯಾರಿಗ್ ಗೊತ್ತಾ
ಎಲ್ಲ ಸ್ವಲ್ಪ ತಣ್ಣಗ ಇದ್ರೆ ಬಿಸನಿರ್ ಮಾಡಿತಾನೆ ಇಲ್ಲಂದ್ರೆ ತನ್ನಿರ್ ಮಾಡಿರ್ತಾನೆ
ಅದೇನು ಎಲ್ಲ ಕುತ್ಕೊಂಡ್ ಗೇಮ್ ಮಾಡ್ತವ್ರ
ಹ್ಮ್
ಸರ್ ಅವ್ರ ಗ್ಯಾಂಗ ಹ ಶ್ರೀಕಾತ್ ಮಂಜು ನ ಆ ಕಡೆ ನಂದಾಗ ಬಂದಿಲ್ಲ ನಂದಾಗ ಗೊತ್ತೇನು ಕರೆಕ್ಟ್ ಅವ್ನಗ ಹಚ್ಚವನಂತೆ ಪೊನ್ ನೈಟ್ ಅವರ ಬತ್ತ
ಅಜಿತ
ಅತ್ತು ಜಾತ ಮಾಡಿ ನಾಷ್ಟ ಮಾಡ್ತಾನ ಗೊತ್ತ
ಹಚ್ಚಿದ್ದ ಬೆಳಗ್ಗೆರು ಹಚ್ಚಿದ್ದಂ ಇನ್ನೇನು ಹಚ್ಚ ಚ್ಚ ಮೊಚ್ಚೇನೋ ಇ ಎಮಂ ಐಟ ಅಮೌಂಟ್ ಕೊಡ್ರಿ ಅಂಟಿ ಇದ್ರಿ ಅಂತ ಹೇಳಿ ಇಲ್ಲಾ ಕಡ ತ್ತಿನ ನೀವರು ಕೊಟ್ಟ ಕೊ
ಹ ಇಲ್ಲ ಒಂದ್ ಕೆಲ್ಸ ಮಾಡಿ ಇದ್ರೆ ಆಾಕಾಕ್ಕ ಇವಾಗ ಒಂದ್ ಇ ಎಮ್ ಕಟ್ಟಿದ್ರೆ ಲೋನ್ ಬರ್ತದಂತೆ ಪುತ್ರು ಹೇಳ್ದ ಅಣ ಒಂದ್ ಲೋನ್ ಲೋನ್ ಕಟ್ಬಿಡು ಲೋನ್ ಬರ್ಕೊತನಿ ಒಂದ ಎೆಂಟಿಯಾಗ ಅದಕ್ಕೆಜದ ಒಂದು ಪಫಸ್ಟ್ ದೊಡ್ಡ ಜಾಸ್ತಿ ಅಮೌಂಟ್ ಎಲ್ಲ ಕಟ್ಬಿಡುುವ ಆ ಪುತ್ರ ಲೋನ್ ಬಡಸ್ಬಿಟ್ಟು ರೇಕ್ಂಟ ಬ್ಯಾಲೆನ್ಸ್ ಅಲ್ಲಾ ಮನೆಯಲ್ಲಿ ಇಸ್ಕಂದಿದ್ವಲ್ಲ ಸಾವಿರ ಒಂದ್ ಎರಡ್ ಸಾವಿರ ಅದೆಲ್ಲ ಕೊಟ್ಬಿಡ ನಂದೆ ಹ್ಮ ಮನೆ ಎಷ್ಟ ಕೊಟ್ಟಿದ್ದ ಒಂದ್ ಸಾವಿರ ಆಮೇಲೆ
ಅಣ ಮಾಧ್ ಮಾಧ್ವಿ ಟೋಟಲ್ ಐದ ಸಾವಿರ ತಗೊಂಡೈತಿ ಹ್ಮ್ ಅಜಿತ್ದಂತ ಅವಂದನು ಐದ ಐ ಹೆಚ್ಚು ಕಡಿಮೆ ಅಜಿತ್ದ್ನು
ಐದಾಯ್ತಾ
ಹ ನನ್ ಮದ್ಲಿಂದ ಐತೆತಿ ನನ್ರೀದ್ದವನು ಮನೆೆ ಹೇಳೆ
ಹ್ಮ್
ಆ ಐ್ನೂ ಐ್ನೂ ಇಸ್ಕೊಂಡ್ ಹಂಗ ಇಟ್ಕೊಂಡು ಒಳ್ಳೆ ಕೊಟ್ಟ ಇಲ್ಲ ನೀನು ಅಂತ ವ್ರರಿ ಹ್ಮ ಸರಿ ಆಂಟಿ ಅಂತಂದು
ಎ ಈ ಈ ಈ ಲೂಜು ಕೆಲ್ಸಕ ಹೋಗ್ಬಿಟ್ಟಿದಕ್ಕ ಸರೋಗಿ ತಕಯವು ಅಯ್ಯೋ ಪ್ಪಾ ಯಾರಕ್ಕ ಇವಾಗ ಎರಡು ದಿವಸದ ಹೆಬ್ಗಡಿ ಹೋಗ್ತವನನೆ ಮೊನ್ನೆ ಆರ್ ಮಂದಿ ಅಂತ ನನ್ನ ಒಂಬತ್ ಮಂದಿ ಅಂತ ಚಾನ್ಸ್ ಬಂದಿದು ಹುಡುಗರು ಒಟ್ಟೆ ಇಪ್ಪತ್ ಮಂದಿ ಏನ ಲೆಕ್ಕಾ ಇಪ್ಪತ್ ಮಂದಿ ಅವ್ರಂತೆ ಡ್ಯಾನ್ಸ್ಗ ಒಬ್ಬರ್ ಏಳ್ನೂರು ರೂಪಾಯಿ ಮಾತಾಡೋಣಂತೆ ಅಡ್ವಾನ್ಸ್ ಅನ್ನಸ್ಕರ ಒಂದ್ ಹತ್ ಹದ್ನೈದು ಸಾವಿರ ಇರ ಒಂದ್ ಇಪ್ಪತ್ ಸಾವಿರ ಬಂದ್ರೆ ಹ ಅಂದ್ರೆ ಅದನು ಕೇಳಣ ಅಲಕ್ಕ ಸುಮ್ನೆ ಹೋಗ್ತಾನ ಚಾನ್ಸ್ ಕಳ್ಸಬಿಡ್ಬತ್ತಾನ ಅಡ್ವಾನ್ಸ್ ಸಿಸ್ಕೊಂಡ್ರೆ ಏನ್ ಕಕ್ಕತನಕ್ಕ
ಇಪ್ಪತಾನೆ ಅಡ್ವಾನ್ಸ್ ಮಾತ
ಒಬ್ಬೊಬರ್ಗ ಐನೂರು ರೂಪಾಯಿಸ್ಕೊಳ್ಬಿಟ್ಟಕ್ಕ ಹ್ಮ ಜಾಸ್ತಿ ಬ ಜಾಸ್ತಿ ತಳೆ ಇನ್ನೊ ನಮ್ಗ್ ಭಾರ ಜಾಸ್ತಿ ಅದು
ಹ್ಮ್
ಒಂದ್ ತಿಗಳು ಒಂದ್ ತಿಂಗ್
ಏ ಈಏ ನಾನು ಹಚ್ಚಿದರು ಸತೀಣನನು ಮೂರ್ ದಿನ ಕಂಟಿನ್ಯೂ ಹಚ್ಚಿದ್ ಒಂದ್ಐದ ಸಾವಿರ ಇದ್ರ ಹಾಕ ಐದ ಸಾವಿ ಎಲ್ಲಿಂದಾನು ಹಾಕ ನೀವ ಹೇಳ ನಂಗಿ ಏನಾದ್ರ ಕೆಲಸ ಆ್ತಖ ಆಯ ಎಲ್ಲಾದ್ರೂ ಕಿತ್ತಾಡ್ತಿದೆ ಇಲ್ಲಿ ಕಿತ್ತಾಡಕಕ್ದ್ರೂ ಎಲ್ಲಿ ಹೋಗ್ಲಿ ನನ್ ಹೇಳಿದರು ನೋಡೋಣ
ಪನ್ತ ನಮ್ಮ ನಗುತ ಒಳ್ಳೇದತ್ತು ಗಬ್ಬ ನೋಡ ಅಂಕಲ್ ನೀರ್ ಬಿಡ್ರಂದ ನಾನ್ ಪಫೋನ್ ಮಾತಾಡ್ತೀನಿ ಹಿಂಗ ಹಿಂ ನನ್ ಹೆಂಗಅಂತ ಹೂನಕ ಅಯ್ಯೋ ಇರೋ ಲೆ ಹಾ ಹಾ ಬೆಳ್ಳಿಗೆ ಅವ್ರು ಅಪ್ಪ ಅಂದು ಬಿಟ್ಟು ಹೋದ್ರು ಹಾ ಸರಿ ಡ್ಯೂಟಿ ಹೋಗ ಟೈಮನಾಗ ಪಾಪ ಅವ್ರಿಗೆ ಯಾಕ್ ಪಾಪ ಹಕದ ನಾ ಸರಿ ಬಂದ್ ಮೇಲೆ ಬಿಡನ ಅಂತ ಕೊತ್ಕೊಂಡಿದ್ದೆ
ಹ್ಮ
ಅಯ್ಯೋ ಒಳ್ಳೆ ಹುಡುಗರು ಆ ಹೇಳಾ ಅಕ್ಕ ಏನ್ ಏನ್ ಫೋನ್ ಹಚ್ಚಿದ್ ನಂತೆ
ಅಯ್ಏನ್ ಐದು ಸಾವಿರ ಬೇಕಂತ ಪವಿತ್ರ ಗ ಏನೂ ಹುಷಾರ್ ಇಲ್ಲ ಅಂತ ತೋರಿಸ್ಬೇಕು ಅಕ್ರಿ ಅಂದ್ರೂ ಈಗ ಎಲ್ಲಿ ಅಣ್ಣ ನನ್ನ ಅತ್ರ ಇರ್ತೈತಿ ನನ್ಗೆ ಸಾಕಾಗಿ ಹೋಗೇತೀನಿ ನೋಡ ನನ್ನೇ ಕೇಳ್ತಿರ ಅಂದೆ ಆಾಕಕ್ಕ ಒಂದೆ ತರಕೆ ಕೊಡ್ತೀನಿ ಅಂದರು ಅಣ್ಣ ಯಾರ ಕೊಟ್ರೆ ಆಡ್ತೇನೆ ಇಲ್ಲಂದ್ರೆ ಇಲ್ಲಣ್ಣ ನನ್ನತ್ರನು ಇಲ್ಲ ನಾನ್ ಇ ಡುಿ ಹಕೋ ಕೂತ ಚೆಗಿತ್ತ ಬಂದ್ಬಿಟ್ಟಿಲ್ಲ ಅವ್ರಿಗೆ ಇವ್ರ ಕೇಳಕ್ ಆಗತ್ತಾನ ನಿಮ ಸಂಬಂಧಗಳಲ್ಲಿ ಹ್ಮ್ ನಮ್ಮ್ ಮನೀರ್ ಗೊತ್ತಾದ್ರೂ ಬೈತರಿ ಇ ನಮ ಕಮ್ಮಗ್ ಗೊತ್ತ ಈಗ ಹಚ್ಚಿಲ್ಲ ಮೂರ್ ದಿನ ಆಯ್ತು ಆತ್ತ ಹಚ್ಚಿದ್ದವ್ರು ನವತ್ತೆ ಕಂಟಿನ್ಯೂ ಎರಡ್ ದಿನ ಹಚ್ಚಿದ್ರು ಮತ್ತ ಹಚಿಲ್ಲ ಅವ್ರದ ಕೆಲ್ಸ ಏನಾಯ್ತಣ್ಣ ಎಲ್ಲೆಲ್ಲಿವರೆಗೂ ಬಂತ ಅವಲ್ಸ ಸುದ್ದಿಲ್ಲ ಸಮಾಚಾರ ಇಲ್ಲಿ ನೋಡದ್ರ ನಾನು ಸಾಯ್ತಾ ಇದ್ದೇನ ಇಲ್ಲಿ
ಅ ಒಂದ್ ಹೇಳ್ತೀನಿ ನೀ ಬೇಕ ನೀವು ಹೇಳನ್ರ ಲ್ಲಿ ನನ್ ಓಪನ್ ಹೇಳ್ತಿನನಿ ಅಕ್ಕ ನೀವು ಕರೆಕ್ಟ್ ಆಗೀರಿ ಎಂತ ಮಾಡ್ ರ ನೀನ್ ಒಂತರ ಮಾತ ಇಂತಿ ಒಂತರ ಮಾ ಯಾವನು ಈದು ಮಾಡಾಡಲಕ್ಕ ಹಾಂ ಇಲ್ಲಿ ಎಲ್ಲ ಅದ ಆಗಲ್ ಬೈಸದ ಇವಾಗಾ
ಕ ಮತ್ತೇನತ ಜುಲೈ ತಿಂಗಳಲ್ಲಿ ಕೊಡ್ತಾರ ಅಂತಂದ್ರ ಪಾರ್ಟಿ ಐದೈ ಲಕ್ಷ ಕೊ ಸ ಜುಲೈ ತಿಂಗಳಲ್ಲಕ ಇದು ಇವ್ರದು
ಇದ್ರಿ ಇವಾಗ ಅವ್ರ ತಮ್ಮ ಬಂದವನ ಸಾಯಂಕಾಲ ಕೇಳಿ ಮ್ಯಾಟ ತಿಳ್ಕೊಂತೀನಿರಿ
ಹ್ಮ್ ಹ್ಮ್ ನಂಗ ಅಂದಿದ್ದು ಮೇ ತಿಂಗಳಲ್ಲೇನನು ಅಂದ್ರು ಜುಲೈ ತಿಂಲ್ಲಿ ದುಡ್ಡು ಕೊಡ್ತಾರೆ ಯಾಕ ಹಾಸ್ಪಿಟ್ಲ್ ಹಾಕಿದ್ದಾರೆ
ಎಲ್ಲ ಹುಷಾರ್ಲ ಅಂತ ಬಂದ ನಾನು ಊರಿಂದ
ಹ್ಮ್ ಹ್ಮ್ ಹ್ಮ್ ಅದೇ ನಂಗ ಹಂಗ ನಂಗೆದವರು ಜುಲೈ ತಿಂಲ್ಲಿ ಕೊಡ್ತಾರ ಅವರು ಒಂದ್ ಐಲಕ್ಷ ಅದ್ರಲ್ಲಿ ಎರಡು ಲಕ್ಷ ಇದು ಕಟ್ಟದಐತಿ ಕಟ್ಟಿ ಬಿಟ್ಟು ಇದು ಫಸ್ಟ್ ಇದ್ರ ಕೆಸ ಮಾಡ್ಕೊತೀನಿ ಹೆಸರಿ ಮಾಡ್ಕೊತೀನಿ ಅದ್ರಲ್ಲಿ ಸ್ವಲ್ಪ ನಿಮ್ ನೀರು ಕೊಡ್ಬೇಕು ನಿಮ್ಮ ನೀರು ಕೊಡ್ತೀನಿ ನಿಮಗಂದ್ ಸ್ವಲ್ಪ ಕೊಡನಿ
ಹಾಂ
ತನನಏ ಹೇಳೋದ್ರೂಪ
ಹಾ
ಆಮೇಲೆ ಸರಿ ಅಣ್ಣ ಅಂತಂದೆ ನಾನುನು
ಹಾ ಹ್ಮ್
ನಮ್ಮ ಮನಿಯವ್ರಿಗೆ ಹೆಸರಿ ಮಾಡ್ಕೊಳಕೆ ನಮ್ಮನಿಯವರಿಗೆ ಕೇಳಾರಂತನ ಬಡು
ಹ್ಮ್ ಮೊನ್ನೆ ಹೇಳಿದ್ರು ನನಗನು
ನನಗೆ ಕೇಳ್ತಾರೆ ನೀವೇ ಕೊಡ್ರ ಎಾ ಸೇರ್ ಸಂದೇಶ ಎಲ್ಲ ಕೊರಿ ಕೇಳ್ತಾರೆ ಎಲ್ಲಿಂದ್ರ ಸ್ಕೂಲ ಕೊಟ್ಟಿರೋದ ಕರೆಕ್ಟ್ ಆಗ ಕೊಡ್ತಾ ಇಲ್ಲಾ ಮಾಡೋದು ಎತ್ತ ಮಾಡದ ಅಂತ ಅಂತ ಇದ್ರು
ಹ
ಇೇಏನ್ ಮಾಡ್ತಾರ ಗೊತ್ತಿಲ್ಲ
ಅಲ್ಲಿ ಬಿತ ಒಂದ ಅಲ್ಲಿ ಬೇಕಿರ್ತಾ ಎತ್ಕಳಗ ಆಮೇಲೆ ಬ ಆ ಬಗ್ತಂಬ ಅಲ್ಲೇ ತಮ್ಮ ಅಲ್ಲಿ ಕವಿತೆಂಟ ಮನೆಂತ ಅಗ್ಗ ಕಟ್ಟಿರ ತಂಬಗ ಹ್ಮ್ ಒಳಗಯ್ತ್ ನೀರು ಹ್ಮ್